ಹಲೋ ಹಲೋ ಹೌ ಹಲೋ ಹಲೋ ಹಲೋ ಸರ್. ಹಲೋ
ಕೆೇಳಸ್ತಾ ಇದ್ಯಾ.
ಹಲೋ. ಹಲೋ
ಕೇಳಸ್ತಾ ಇದೆಯ ಕರೆಕ್ಟಗೆ.
ಹಾ ಕೇಳಸ್ತಾ ಇದೇ ನಿಂಗ ಕೇಳಸ್ತಾ ಇದಯ
ನನ್ ಕಳಸ ಕರೆಕ್ಟ ಆಗ ಕೇಳಿಸ್ತಾಇದ್ಯಪ್ಪಾ ಗುರು ಚೆನ್ನಾಗ್ ಮಾತಾಡು ಯಾಕ ನಟವರ್ಕ್ ಇರೋ ಕಡೆ ಬಾ
ನೆಟ್ವರ್ಕ್ ಕಡೆ ಇರೋದೇ ಗುರುಜ ಶಿಷ್ಯ ನಾನು ನೀನು ನೆಟ್ವರ್ಕ್ ಅಲ್ಲಿ ಇದ್ದಿಲ್ಲ ಅದ್. ಸ್ವಲ್ಪ ನೆಂದು ಬರುತಿದ್ದಿಲ್ಲ ಈಗ ನಾನ್ ನೆಟ್ವರ್ಕ್ ಐತೆ ಅ. ಬರ್ತಿದೆ ನಿನಗೆ.
ಅದು ರೈಟ್ ಮತ್ತೇನ್ ಆರಾಮಲ್ಲ ಗುರುಜಿ.
ಎಲ್ಲಾ ಆರಾಮ್ ನೋಡಪ್ಪಾ ಶಿಶಾ ಎಲ್ಲಿದಪ್ಪಾ ಶಿಶಾ.
ಗುರುಜಿ ಇಲ್ಲೇ ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದೀನಿ ನಾನು ಈಗ.
ಹೌದಾ ಏನ್ ಓದ ಏನ್ ಓದಾಕತ್ತಿದ್ದಿ.
ನಾನು ಡಿಗ್ರಿ ಸಿಕ್ಸ್ ಸೇಮ್.
ಡಿಗ್ರಿ ಸಿಕ್ಸ್ ಸೇಮ್ ಆ. ಮತ್ತೆ ಮತ್ತ ಅದ್ರ ಜೊತೆಗೆ ಏನ್ ಮಾಡ್ತಿಧೀಯಾ.
ಅದರ ಜೊತೆಗೆ ಮತ್ತೆ ಸಿ ಎ ಅಂತ ಹೇಳಿ ಮಾಡಿದಿ ನೀವ ಒಂದು.
ಸಿ ಎ
ಹಾ.
ಹಾ ಹಾ ಹಾ. ಚೆನ್ನಾಗಿ ಓದು ಶಿಷ್ಯ ಚೆನ್ನಾಗಿದು ಜೀವನದಲ್ಲಿ ಉದಾರ ಆಗಬೇಕಂದ್ರೆ ಓದುದು ಮುಖ್ಯ. ಬಗೆಟ್ ಕೆಲ್ಸ ಮಾಡೋದೆಲ್ಲ ಬಿಡ್ಬೇಕಾಗುತ್ತೆ ಅದಕ್ಕೆ.
ನಿಮ್ದಂತ್ರು ಗೌರ್ಮೆಂಟ್ ಜಾಬ್ ಆಯ್ತು ನಡಿಯುತ್ತೆ ನಮಗ ಏನಪ್ಪಾ.
ಅದಕ್ಕೆ ನಾನು. ನಾನು ಮೊದಲು ಎಲ್ಲಾ ಪ್ರಯತ್ನ ಬಾಳ್ ಪಟ್ಟಿದ್ದೇನೆ ಬಾಳ್ ಶ್ರಮ ಮಾಡಿದ್ದೇನೆ ನಾನು.
ಅವು ನಿಮ್ ಪ್ರಯತ್ನ ಹೇಗೆ ಸಾಧ್ಯಗರುದ ಅಂತ.
ನಮ ಪ್ರಯತ್ನ ನೋಡು ಶಿಷ್ಯ ನಾನು ರಾತ್ರಿ ಬೆಳಗಾನ. ಇನ್ನ ಮುಂಚಾಳೆ ಕೆಲ್ಸ ಕೈಗ ಚಂತನ. ಕೆಲ್ಸ ಕೊಡ್ತಿದ್ದೇನ.
ಹೌದಾ
ಹಾ ಹಗೆ ನೀವು ಕೆಲ್ಸ ಕೊಟ್ರ ನಿಮ್ಗೂ ಆಗ್ತರಿ ಬಟ್ ನೀವು ಏನ್ ಮಾಡ್ತೀರಾ ಕೈ ಕೆಲ್ಸ ಕೊಡಲ್ ನೀವು. ಬಚ್ಚಿಗೆ.
ಗುರು ದೇಶ್ ಅಪ ನಾನು ಹೊರಗಡೆ ಹೋಗ್ಬೇಕಂತ ಮಾಡಿದ್ದೇತೆ. ತಿರಿಗಾಡಕ್ಕ.
ಯಾವಾಗ.
ಯಾವಾಗ ಈಗ ಹೋಗ್ಬೇಕಂತ ಮಾಡಿದ್ದೆ ಇನ್ನೊಂದು ನಾಕೈದ ದಿನದಲ್ಲಿ ಪ್ರವಾಸಕ್ಕ.
ಪ್ರವಾಸಿಗೆ ಹೋಗ್ ಬೇಕ್.
ಹ ಯಾವ್ದಾದ್ರು ಚೆನ್ನಾಗಿರೋ ಪ್ಲೇಸ್ ಇದಯಾ ಅಂತ.
ಹಾ ನ್ಯೂಜಿಲ್ಯಾಂಡ್ ಐತಿ ನೋಡಿ.
ನ್ಯೂಜಿಲ್ಯಾಂಡ್ ನೆದರ್ಲ್ಯಾಂಡ್ ಅವೆಲ್ಲ ಬ್ಯಾಡ್ ಗುರೂಜಿ.
ಹಾ ಮತ್ತೆಲ್ಲಿ ಹೋಗ್ಬೇಕಿತ್ತು ನಿಮ್ ಕ ಕ ಹ ಇಂಡಿಯಾದೊಳಗೆ. ಲಡಾಖ ಐತೆ. ಕಾಶ್ಮೀರ ಐತೆ ಅ ದಾರ್ಜಿಲಿಂನ ಐತೆ.
ಹ್.
ಹ ಮತ್ತೆ ಊಟಿ ಐತೆ. ಈಗ ಈಗ ಅಂದ್ರೆ ಚಿಕ್ಕಮಂಗಗಳೂರು ಫೇಮಸು ಗುರು.
ನಾವವು ಈ ಕಡೆ ಹೋಗಕ್ ಮಾಡಿದ್ದೇವ ಗುರುಜಿ.
ಎ ಕಡೆ.
ಮುಗುಲ್ ಪೇಟೆ.
ಮುಗುಲ್ ಪೇಟೆ ಇದು ಎಕಡೆ ಬರುತ್ತದೆ ಮುಗುಲ್ ಪೇಟೆ.
ಅದೇ ಸೈಡೆ ಬರುತ್ತೆ ಚಿಕ್ಕಮಂಗ್ಳೂರ್ ಸೈಡ್ ಇದನ್ನು.
ಅನಿಸ್ತದೆ ಅದು.
ಸಣ್ಣ ಹಳ್ಳೆ ಹಾ ಕುದುರೆ ಮುಖದ ಬಳೆನೇ ಇದೆ ಅದ ಮುಗುಲ್ಪೇಟೆ ಅಂತ. ಅಂತ ಹೇಳಿ ನೋಡಕ್ ಹಿಂಗ ಇದೆ ಈ ಟೈಮ್ ಅಲ್ಲಿ ಜೂನ್ ತಿಂಗಳಲ್ಲಿ ಹಿಂಗ ಇರುತ್ತೆ.
ಹಾ ಹಾ ಹಾ ಜೂನ್ ಎಂಡ ಎಲ್ಲಾಗ ಬರುತ್ತಲ್ಲ ಗುರು ಇ ಶಿಷ್ಯ.
ಈಗ ಎಂಡ ಅಲಕಾ ಬಂತಲ್ಲಾ ಈಗಾದ್ರೂನೂ ನೋಡಬಹುದು ನಾವ್ ಹೋಗಿ ಇನ್ನ ಆದ್ರೂನೂ ಇದೆ ಜೂನ್ ಜುಲೈ ತನ ಇರುತ್ತೆ. ಜುಲೈ ಎಂಡ ತನ.
ಹೌದಾ ಮತ್ತ ಯಾವಾಗ ಹೋಗಬೇಕ ಆನ್.
ಹೋಗ್ಬೇಕಪ್ಪಾ ನಾನೆಲ್ಲಾ ಪ್ಲಾನ್ ಹಾಕಿದೀನಿ ಹೋಗಬೇಕಂತ ಹೇಳಿ.
ಹಾ ಹಾ ಹಾ ಯಾರ್ಯಾರು ಎಷ್ಟ ಮಂದಿ ಕೂಡಿ ಹೊಂಟಿದ್ದೀರಾ.
ನಮ್ಮ ರೂಮ ಮೇಟ್ ಒಬ್ರು ಆಶಿಕ್ ಭಾಯಿ ಅಂತ ಹೇಳಿ ಇದಾರೆ. ಅವರು ನಾವು ಇಬ್ಬರು ಹೋಗ್ಬೇಕಕ್ಂತ ಅನ್ಕೊಂಡಿನಿ. ಹೌದ.
ಯಾಕೆ ಯಾರಾದ್ರೂ ಟೀಮೆಂಟ್ಸ್ ಮಾಡ್ಕೊಂಡ್ ಹೋಗ್ಬೇಕು ಇಬ್ರಿಗ ಹೋದ್ರೆ.
ಖರ್ಚು ದೇಶದ್ದೇ ಬರಲ್ಲ ಅವನ ಆಶಿಕ್ ಭಾಯಿ ಅನವುದು ಬಡ್ ಬಡ್ಡಿ ವ್ಯವಹಾರ ಇದೆ.
ಹ್ಮ್ ಹ್ಮ್ ಹ್ಮ್ಮ್.
ಖರ್ಚು ಎಷ್ಟು ಬಂದ್ರೂನೂ ನೋಡ್ಕೊಂತಾನೆ ಅವನು.
ಸಮಸ್ಯೆ ಆಯ್ತ್ ಅಂದರೆ ಯಾರ ರು ನಿಮ್ ಇಬ್ಬರೇ ಇರ್ತಿರಲ್ಲಾ ಯಾವನು ವೆ ಒಂದ್ ಗಿಪ್ನ ಕೊಟ್ಟಂಗ ಗಪ್ಪನ ಮಕೊಬೇಕಾಗ್ತದೆ ಅದಕ್ಕೆ. ಅಕ್ಕೆ ನಾಲ್ಕ ಐದ ಮಂದಿ ಕೂಡಿ ಹೋಗಬೇಕು.
ಇಲ್ಲ ಗುರೂಜಿ ಆ ರೀತಿ ಏನ್ ಇಲ್ಲ ನಾ ಮೊದ್ಲೆ ಕರಾಟೆ ಕಿಂಗ್ ಅಲ್ಲ ನಿನಗ ಅಂತ್ರು ಗೊತ್ತಲ್ಲ.
ಹಾ ಹಾ ಅದು ಐತೆ ಬಿಡಿ ಬಟ್ ಏನ್ ಮಾಡ್ತೀರಾ ಈಗ ಎಲ್ಲರೂ. ಜಿಮ್ ಹಚ್ಚಲಾ್ತಿದ್ದಾರೆ ಈ ಜನ್ರೇಷನ್ ಅಲ್ಲಿ ಅದಿಕ್ಕೆ ಹೇಳುತ್ತಿದ್ದೆ ನಾನು.
ನಮ್ಮ ಮೊದ್ಲೆ ಕರೆಟಕ್ ಹಿಂಗ ಒಂದ್ ಒಡನಪ್ಪ ಅಂತಂದ್ರೆ ಅವ್ನು ಅಲ್ಲೇ ಮಕ್ಕೊಳ್ಬೇಕು
ಹೌದಾ ಇಲ್ಲ ಅಂದ್ರೆ ನೀವು ರಕ್ಕ್ಕದ ಟೆನ್ಶನ್ ಇಲ್ಲ ಅಂತ ಅಂದ್ರೆ ಅಜಮನ್ ಕರ್ಕೊಂಡು ಹೋಗ್ರಿ ಫಾಲ್ತು ಅದನ್ನು ನೋಡ್ರಿ ಇಲ್ಲಿ ಅವ್.
ಫಾಲ್ತು ಇದಾನ.
ಹಾ ನೀವೆಲ್ಲ ಖರ್ಚು ವ್ಯಾರ್ಚಗಳು ನೋಡ್ಕೋತೀನಿ ಅಂತಂದ್ರೆ ಅವ ವಿತ್ ಇನ್ ಸೆಕೆಂಡ್ ತಯಾರಾಗಿ ಬರ್.
ಹೂ ನಿನ್ನ ಕರ್ಚ ನಾಜಿ .
ಏ್ ಅವ ನನ್ನ ಬ್ರದರ್ ತಮ್ಮ ಅವನು.
ಅವನ್ ಬಾಳ ಇದ ಮಾಡ್ಕೊಂತನಪ್ಪ ಅವನು ಬಾಳ. ಎಲ್ಲಾ ಬಾಳ್ ಹೊಡ್ಕಂತವನೇ ಅವನು ಫೋಟೋ ಅವು ಎಲ್ಲಾ.
ಏನು.
ಫೋಟೋಸ್ ಎಲ್ಲ ಬಾಳ ಹೊಡ್ಕಂತಾನ ಅವ್ನು ಅದಕ್ಕೆ ಅವ್ನ್ ಕರ್ಕೊಂಡ್ ಹೋಗಲ್ಲ ಅವ್ ಕಕೊಂಡ್ ಹೋದ್ರೆ ಬರಿ ಫೋಟೋ ತೆಿ ಫೋಟೋ ಟತ್ತಗ ಅಂತಾನೆ
ಹೌದಾ ಮತ್ತತ್ ಅಲ್ಲಿಗ್ ಹೋಗಿರ್ತೀರಾ ಕಷ್ಟಪಟ್ಟು ರೊಕ್ಕ ಎಲ್ಲಾ ವೇಸ್ಟ್ ಮಾಡ್ಕೊಂಡು ಅಲ್ಲಿಗ್ ಹೋದ್ಮ್ಯೆ ಒಂದು ಫೋಟೋನ ಅಂದ್ರ ಹೆಂಗಗೆ ಬರು
ಇಲ್ಲ ಒಂದ್ಸತಿ ಆದ್ರೂ ತಳ್ಕೊಬಹುದು ಆ ಇಲ್ಲಿ ಒಂತಲ್ಲಿ ಚಾಯ್ ಕು ಕುಂರುಫೋ ಹೊಡ್ಕ ಅಂತ ಾನೆ ಎಲ್ಲಿಗ ಹೋದ್ೂ ಫೋಟೋ ಹೊಡ್ಕೊಂಡಂತಾನೆ ಒಟ್ ಫೋಟೋ ಫೋಟೋ ಫೋಟೋ ಫೋಟೋ ಅಂತಾನೆ
ರ್ ಗು ಅವ ಎಕ್ಸ್ಪ್ಲೋರರ್ ಅವ ಅವ ಅದಕ್ಕೆ ಮಾಡ್ತಿರ್ತಾನೆ ಎಲ್ಲರಿಗೆ ಈಗ ಅವನು ರೀಲ್ಸ್ ನೋಡೋವರಿಗೆ ಎಲ್ಲರಿಗೆ ತಿಳಪಡಿಸ್ತಾನೆ ಅವನು ಇಲ್ಲಿ ಇದು ಮಾಡ್ದೇನಾ ಅಲ್ಲಿ ಅದು ಮಾಡ್ದ ಅಂತ ಅದ್ಕ್ಕೆ ಫೋಟೋ ತೆಗಿ ಅಂತಂತ ಅವನೇ ನೀವು ತೆಗಿಬೇಕು ನಿಮ್ಮ ಫೋಟೋನ ತಗತಾನಲ್ಲಾ ಅವನು ಒಳ್ಳೆ ಕ್ಯಾಮರಾ ಮ್ಯಾನ್ ಅದಾನ ಗೊತ್ತೈತಿ ನಮ್ಗೆ
ಕ್ಯಾಮರಾ ಮ್ಯಾನ್ ಎಲ್ಲಾ ಇದ್ದಾನೆ ಬಟ್ ಅವ್ನು ಬಾಳ್ ಓಡ್ಕೊಂತವಾನೆ ಫೋಟೋಸ್
ಹೌದಾ ನೀವ್ ಹೊಡ್ಕೋರಿಲ್ಲ ನಿಮ್ಗೆ ಏನಾಗೈತವೆ
ನಮಂಬಲ್ಲಿ ಅದ ಬ ಈಗ ಪ್ರಾಬ್ಲಮ್ ಆಗುತ್ತೆ ಸ ಅಂತ ನಮಗ ಆ ಇಂಟ್ರಸ್ಟ್ ಇಲ್ಲ ಫೋಟೋದ ಮೇಲೆ
ಹಾ ಹಾ ಹಾ ಹಾ ಅದಗೆ ಯಾವ್ರ ಹೊಸ ಬಟ್ಟಿ ತೊೊಂಡ್ರ ಅಂದ್ರೆ ಹುಡ್ಕೋತಿದ್ರಿ ನೀವು
ಹಾ ಯಾವ್ದಾದ್ರು ಯಾವಾಗಾದ್ರರು ಏನಾದ್ರು ಹೊಸ ಬಟ್ಟೆ ತಗೊಂಡ್ರೆ ಯಾವಾಗಾದ್ರು ನಾವ್ ಮನೆ ಟ್ರೆಂಡ್ಸ್ ಹೋಗಸ ಏಳ್ ಸಾವಿರ ರೂಪಾಯಿ ಕೊಟ್ಟು ಬಿಟ್ಟ ತಗೊ್ ಬಂದಿದ್ದೇನಾ
ಹೌದಾ ಯಾರ್ಯಾರು ಹೋಗಿದ್ದು
ಹ ಅದೇ ಹೇಳ್ದ ಅಲ್ಲ ನೀನ್ ಅಜೀಮ್ ಅಂತ ಅವನು ನಾನು ಮತ್ ಇನ್ನೊಬ್ಬನು ಸ್ವಲ್ಪ ಪಿಂಪಲ್ಸ್ ಇದ ನೋಡ ಮುಖಕ್ಕೆ ಸ್ವಲ್ಪ ಆ ಟಕಳ ಮಾಡ್ಸಿದ ನೋಡ ದಾಾವದ್ ಅಂತ
ಹ್ಮ ಹಾ ಹಾ
ನಾವು ಮೂವರು ಹೋಗಿದ್ವಿ
ಹೌದಾ
ಹ್ಮ್
ಯಾಕೆ ಹೋಗಿದ್ದು ಏನ್ ಏನ್ೇಏನ್ ಮಾಡಿದ್ರಿ ಎಷ್ಟು ಜೋಡ ತಗ್ ಬಂದ್ರಿ ಬಟ್ೇನ
ಬಟ್ಟೆ ಮೂರ್ ಟಿ ಶರ್ಟ್ ಮೂ ನಾಕ್ು ಶರ್ಟ ಎರಡು ಪ್ಯಾಂಟ್
ಹಾ ಹಾ ಹಾ
ಹ್ಮ್ ಹ್ಮ
ಫುಲ್ ಜೋರ್ ಮಾಡ್ಕೊಂಡ್ ಬಂದಿರಾ ಎಲ್ಲಿ ಬಂತು ಖರ್ಚು ವೆಚ್ಚಗಳು
ಪೂರಾ ಜೋರ್ ಮಾಡ್ಕೊಂಡ್ ಬಂದಿದ್ದೇವಿ
ಆ
ಪೂರಾ ಜೋರ್ ಮಾಡ್ಕೊಂಡ್ ಬಂದಿದ್ದೀವಿ
ಹೌದಾ ರಕ್ಕ ಎಲ್ಲ
ರೊಕ್ಕ ಇವ್ರು ಕೊಟ್ಟಿದಾರ ಅಂತ ತಿಳ್ಕ ಸ್ವಲ್ಪ ನಮ್ಮ ಹಾಸ್ಟ್ಲ್ ಅಲ್ಲಿ ನೂರಣ್ಣ ಅಂತವರುಾರೆ
ಯಾರು
ನೂರಣ್ಣ ಅಂತ ಹೇಳಿದಿದ್ದಾರೆ ಅವರು ಕೊಟ್ಟಿದ್ರು ನನ್ಗೆ
ಹೌದಾ ಎಷ್ಟ ಕೊಟ್ಟಿದ್ರು ದುಡ್ಡು.
ಒಂದ್ ಐದ ಸಾವಿರ ರೂಪಾಯಿ ಕೊಟ್ಟಿದ್ರು ನಮ್ಮ ಮುಡಿ ೇ ಸೊ ರೂಪೆ
ಹಾ ಹಾ ಹಾ
ಟೋಟಲ್ ಏಳು ಸಾವಿರ ಆಗಿತ್ತು ಹೋಗಿ ತಗೊಂಡ್ ಬಂದ ಬಟ್ಟೆ
ಹೌದಾ ಏನ್ ಫುಲ್ ಅಂತಪುರಿ ಶಾಪಿಂಗ್ ಯಾಕೆ ಈಗ ಏನು ಹಬ್ಬ ಇಲ್ಲ ಹುಣ್ಣಿ ಇಲ್ಲ ಹ
ಅಲ್ಲಾ ಶಾಪಿಂಗ್ ಮಾಡ್ಸ್ಬೇಕಂತ ಅಂತ ಅನಿಸ್ತು ನನ್ಗೆ ಅವ್ನ್ ಅಜೀಮುನ್ ಅವ್ನ್ ಮೊದ್ಲೆ ಎಕ್ಸ್ಪ್ಲೋರಲ್. ಆ ಅವನ್ ಬಟ್ಟಿ. ಟ್ಟೆ ಎಲ್ಲಾ ಯಾವ್ ರೀತಿ ತಗೋಬೇಕು ಹೆಂಗ ಹೋಗಬೇಕಂತ ಅವನು ಅವನ್ಗೆಲ್ಲ ಗೊತ್ತಿತ್ತು.
ಹಾ ಹಾ ಹಾ.
ಅವನೇ ಕರ್ಕೊಂಡೊದಾ ಇಲ್ಲಿಗ್ ಬಟ್ಟೆ. ಬಟ್ಟೆ ಚನ್ನಾಗಿ ಸಿಕ್ತಾವೆ ಇಲ್ಲಿ ಟ್ರೆಂಡ್ಸದಲ್ಲಿ ಆಫರ್ ಬಿಟ್ಟಿದ್ದಾರೆ ಹೋಗೋನಾ ಬಾ ಅಂತೆಳಿ.
ಹೌದಾ.
ಹೌದು.
ಅಲಿ ಹೋಕಿರಿ ಈಗ ಬಟ್ಟೆ ತೋಬಂದ್ರಿನ ಹೋಕಿ.
ಹೂ ಬಟ್ಟೆ ತಗೊಂಡು ಬಂದ್ವಿ.
ಹ ಹ ಹೆಂಗಿದೆ ಬಟ್ಟಿ.
ಬಟ್ಟೆ ಚೆನ್ನಾಗಿದೆ ಬಟ್ಟೆ ಉಟ್ಕಂದ್ರೆ ಎಲ್ಲಾ ನೋಡ್ಬೇಕ್. ನೋಡ್ಬೇಕು ಸುತ್ತಾಮುತ್ತಾ ಇರೋರು ಹಂಗಿದಾವೆ.
ಹೌದಾ.
ಹು ಬಟ್ಟೆ ಮಾತ್ರಾ ಸೈಕ್ ಕೊಡ್ಸಿದಾನೆ ಅವನ್ದ ಒಂದೇ ಚಟಾ. ಸುಮಾರು ಹೇಳ್ತೀನಲ್ಲ ನಾನು ನಾವು ಟ್ರೆಂಡ್ಸ್ ಗೆ ಬಟ್ಟೆ ತಗೊಳಕ್ ಹೋಗಿದ್ವಿಲ್ ನಾವು.
ಹಾ.
ಅಲ್ ನನಿಗ್ ಬಟ್ಟೆ ಕೊಡ್ಸೋದ್ ಬಿಟ್ಟು ಫೋಟೋ ಹೊಡ್ಕೊಂತವನೆ ಕನ್ನಡಿಯಲ್ಲಿ.
ಅವ್ ಗೊತ್ತೇ ಅಲ್ಲಾ ಎಕ್ಸ್ಪ್ಲೋರರ್ ಎಲ್ಲಾ ತೋಲಿ ಹೋಡ್ಕೋದೇ ಹೊಡ್ಕೋತಾನವ.
ನನ್ಗ್ ಬಾಳ್ ತಲೆ ಖರಾಬ್ ಆಗ್ತಾ ಇತ್ತು ನಾವ್ ಕರ್ಕೊಬಂದಿದೀನಿ ನಾ ನಾ ಏನ್ ಮಾಡಂತ. ಅಂದ್ರೆ ಇವನ್ ಏನ್ ಮಾಡ್ತಾ ಇದನಲ್ಲಪ್ಪಾ ಅಂತಾ ಅನಿಸ್ತು ನನ್ಗ.
ಹಾ ಹಾ.
ಇರ್ಲಿ ನಮ್ಗ ನಮ್ಮ್ ಅಣ್ಣಾನೇ ಅಲ್ಲಾ ಅಂತೇಳಿ ನಾ ಸುಮ್ನೆ ಮತ್ತೆ ಗಪ್ಪ ಆದೆ.
ಹೌದಾ. ನೀವು ಏನಾದ್ರೂ ಬಟ್ಟೆ ಒ ಒ ತಗೋಕೆ ಒಂದ್ ಸ್ವಲ್ಪ ಹೆಚ್ಚು. ಕಮ್ಮಿ ಮಾಡತಿದಿರರ್ಬೇಕು ಅದ್ಕೆ ಅವ್ರು. ಆತರಾ ಮಾಡಿರ್ತಾನೆ. ಹ.
ಹೆಚ್ಚು ಕಮ್ಮಿ ಏನು ಇಲ್ಲಾ.
ಹಾಂ.
ಹಂಗೇನಿಲ್ಲಾ ಆ ರೀತಿ ಏನಿಲ್ಲಾ.
ಹ ಹ.
ಅವ್ ನಮ್ ದೋಸ್ತನಿಗೆ ಯಾರೊ ಅವನಿಗೆ ಅಮೌಂಟ್ ಕೊಡದಿತ್ತಂತ ಹತ್ ಸಾವಿರುಪಾಯಿ.
ಹಾ ಹಾ ಹಾ.
ಅವ ಈಗ ಹತ್ ಸಾವಿರೂಪಾಯಿ ಹಾಕಿದ್ರಂತ ಅವನ ಎಗರಾಡ್ತವನೆ.
ಹೌದಾ ಮತ್ತ ಪಾರ್ಟಿ ಕೇಳ್ರಿ ಅವರಿಗೆ.
ಹಾ ಹಾ ಪಾರ್ಟಿ ಏನ್ ಕೇಳ್ತಿಪ್ಪ ಒಂದ್ ಸ್ವಲ್ಪಾ ಹುಚ್ಚನ್. ಪ ಮನೆ
ಒಂದ್ ಸ್ವಲ್ಪ ಹುಚ್ಚಿನ್ ತರಾದನ ಅಂಥರ್ರಿಗೆ ಕೇಳ್ಬೇಕು.
ಇನ್ನೊಬ್ಬೊನಿದಾನೆ ಕರ್ರಗಿದಾನೇ ಭಾಷಾ ಅಂತೇಳಿ. ಅವನಂತ್ರು ಏನು ಅಮೌಂಟೇ ಖರ್ಚ್ ಮಾಡಲ್ಲಾ ನಮ್ಗೆ.
ಸೆಕೆಂಡ್ ನಿಂದ್ರಿ ಕಾಲ್ ಬರ್ತಾ ಇದೆ ಹಸ್ತಿನಿ.
ಓಕೆ ರಕ್ಕಾ ನಮ್ ದೋಸ್ತಿಗೆ ರೊಕ್ಕಾ ಬಾಳ್ ಬೇಕಾಗಿದೆಯಂತೆ.